ಯರ
ನಮಸ್ಕಾರ ಯಾರಿದು?
ಭಾವನಾ
ಹ್ಮ್ ಏನ್ ಮಾಡ್ತ ಇರೋದು.
ಹೋಗಣ ಬಿ ಬಿ ಎಂ.
ಕ್ಲಾಸ್ ಹೋಗೋದ್ ನಂಗೇನ್ ಕಾಲ್ ಮಾಡಿದ್ದೀರ ನೀವು?
ನೀವ್ ಬರ್ತೀರೆನೊ ಅಂತ.
ಗೊತ್ತಿಲ್ದೋರ್ ಜೊತೆ ಎಲ್ಲ ನಾ ಹಂಗೆಲ್ಲ ಬರಲ್ಲ.
ಇಲ್ಲ ಚಲೋ ಇರುತ್ತ್ ಬಾ.
ಇಲ್ಲ ಇಲ್ಲ ಇಲ್ಲ ನಾ ಬರಲ್ಲ ಬರಲ್ಲ.
ನಿಮ್ಮ್ ಹೆಸ್ರೇನು?
ನಮ್ ಹೆಸರು ತಗೊಂಡ್ ಏನ್ ಮಾಡ್ತೀರಾ ನೀವು?
ನಿಮ್ಮ್ ಹೆಸರೇನು?
ನಮ್ ಹೆಸರು ಹೆಸರು ಕಾಳ್.
ಏ ಗೊತ್ತಿಲ್ದೋರ್ ಜೊತೆ ಬರಲ್ಲ ಅಂದೆ ಗೊತ್ತಾಗಲ್ವಾ ನಿಮ್ಗೆ.
ಬನ್ನಿ
ಬರಲ್ಲ ಬರಲ್ಲ
ಎಲ್ಲಿ ಹೋಗ್ಲಿದ್ರಿ ನೀವು? ಯು
ಹಲೋ
ಪ್ರವಾಸ ಎಲ್ಲಲ್ಲಿ ಹೋಗಿದ್ರಿ ನೀವು.
ಹೋಗೋ ನಾವು ಲಂಡನ್ ಹೊಗಿದ್ವಿ.
ಓ ಹೌದಾ ಯಾವಾಗ?
ಇಲ್ಲೇ ನಮ್ಮ ಹಾಸ್ಟೆಲ್ ರೂಮ್ ಅಲ್ ಇದೀನಿ.
ಓ ಆ ಲಳ್ಲೆ ಆ ಲಂಡನ್ ಆ?
ಆ
ಮತ್ತೆ ಏನ್ ಸಮಾಚಾರ ಏನ್ ಮಾಡ್ತಿದ್ರಿ.
ಏನಿಲ್ಲ ಹೇಳ್ಬೇಕ್ ನೀವೆ ಮಲ್ಕೊಂಡಿದ್ವಿ.
ಹೌದಾ ಮತ್ತೆ ಏನ್ ತಿಂದ್ರಿ ಬೆಳಗ್ಗೆ ಎಲ್ಲ. ಓ ಹ ನಿಮ್ ಕಡೆ ಅನ್ನ ತಿಂತಾರ.
ಸಗ್ಣಿ ತಿಂತಾರ
ನಮ್ ಕಡೆ ಅನ್ನ ತಿಂತಾರೆ ಬಟ್ ನಿಮ್ ಹೇಳಿದ್ ನೋಡ್ ವಿಚಿತ್ರ ಅನ್ಸ್ತು. ಮತ್ತೆ ಏನ್ ತಿಂದ್ರಿ ಬೆಳ್ಳಿಗ್ಗೆ ಏನು ವಿಚಿತ್ ಚಿತ್ತ ವಿಚಿತ್ರ ಊಟಗಳ್ ತಿಂದ್ರಿ?
ನಾವು ಬೆಳಿಗ್ಗೆ ಗೋಬಿ ರೈಸ್ ತಿಂದ್ವಿ.
ಮದ್ಯಾನ
ಮದ್ಯಾನ ಗೋಬಿ ತೆಗ್ದಿದ್ರು ಬರೀ ರೈಸ್ ಇಷ್ಟೇ ತಿಂದ್ವಿ.
ಇವಾಗ ಸಂಜೆ ಸ್ನಾಕ್ಸ್.
ಸ್ನಾಕ್ಸ್ ಗೊತ್ತಿಲ್ಲ ಹೋಗ್ಬೇಕು ಚ ಕೊಡ್ತಾರೆ ಚಾ
ಹಾ ಹಾ ಏನ್ ಮಾಡ್ತಿದ್ರಿ ಬೆಳಗ್ಗೆಯಿಂದ.
ಬೆಳಿಗ್ಗೆಯಿಂದ ಏನಿಲ್ಲ ಹಂಗೆ ಸುಮ್ನೆ ಆ ಕಡೆ ಈ ಕಡೆ ಹೋಗೋದು ಟಿವಿ ನೋಡೋದು ಮಲ್ಕೊಳೋದು ಫೋನ್ ನೋಡೋದು.
ಹ್ಮ್
ಅದ್ ಅಷ್ಟೆ
ಹೌದಾ
ಹೌದು
ನಿಮ್ಮ ಹಾಸ್ಟ್ಲಲ್ ಟಿವಿ ಇದ್ಯಾ
ಹ್ಮ್ ಇದೆ
ಅಂತ ದೊಡ್ಡ ಕಾಲೇಜಾ ಎಷ್ ಎಷ್ಟು ನಿಮ್ದು ರೂಮ್ದು ಇದು ಪಿ ಜಿ
ಒಂದ್ ಒಂದ್ ವರ್ಷಕ್ಕೆ ಎರಡೂವರೆ ಲಕ್ಷ.
ಓ ಆಂಗಾದ್ರೆ ನೀವ್ ರಿಚ್ಚಾ
ಫುಲ್ ರಿಚ್ ಅಕೌಂಟ್ ಅಲ್ಲಿ ಇನ್ನು ಒಂದ್ ರೂಪಾಯಿ ಇಡಕ್ಕು ಜಾಗ ಇಲ್ಲ ಅಷ್ಟ ರಿಚ್ ನಾವು.
ಮತ್ತೆ ಏನ್ ಸಮಾಚಾರ.
ಹೇಳ್ಬೇಕು ನೀವು ನೀವೇ ಫೋನ್ ಮಾಡಿದ್ದಲ್ಲ ನೀವೇ ಹೇಳ್ಬೇ
ನೀವ್ ಹೆಚ್ಚಿದ್ದೀರಲ್ಲ ನೀವು ಮಾತಾಡ್ಬೇಕು.
ನಾ ಸುಮ್ಮನೆ ಯಾರೋ ಕಂಪ್ನಿ ಅವ್ರು ಅಂತ ಎತ್ತಿದ್ವಪ್ಪಾ ನೀವ್ ನೋಡಿದ್
ಹ ಮೊದಲೆ ಇವ್ ರೀಚಲ್ಲ ಮೇ ಬಿ ಅಂಬಾನಿ ಕಂಪ್ನಿಸ್ ಮಾಡಿರ್ಬೋದು ನಿಮ್ಗೆ.
ನಮ್ದ ಫುಲ್ ಎಮ ಇ ಎಮ್ ಐ ಕಂಪನಿಯವ್ರು ಫೋನ್ ಮಾಡಿದ್ರು.
ಹಾ ಇರ್ಬೋದ್ ಇರ್ಬೋದು. ಮತ್ತೆ ಎಲ್ಲೋಗಿದ್ರಿ ಪ್ರವಾಸಕ್ ಕ್ಕೆ
ನಾವಿಲ್ಲೇ ಕಾಮಾಕ್ಷಿಪುರ್ ಹೊಗಿದ್ವಿ.
ಹೌದ ನಾವು ಆ ಕಡೆನೆ ಹೆಸರುಘಟ್ಟ ಕಡೆ ಬಂದಿದ್ವಿ.
ಹೌದಾ ಏನಿದೆ ಹೆಸರ್ಘಟ್ಟದಲ್ಲಿ. ಬಿಡ್ಬೇಕ್ ತಾನೆ ಅದ್ರಲ್ ಬಿದ್ ಈಜಾಡ್ಬೇಕ್ ತಾನೆ.
ಹಾ ಈಜಾಡ್ಕೊಂಡೆ ಬಂದ್ವಿ ನಾವು
ಆ ಹುಷಾರ್ ಮತ್ತೆ ಮುಳ್ಗೋಗ್ಬಿಟ್ಟಿರ ಹಂಗೆ
ಇಲ್ಲ ನಾನು ಹೈಟ್ ಇದ್ದೀನಿ ನಾನ್ ಸಿಕ್ಸ್ ಫೀಟ್ ಇದ್ದೀನಿ.
ಹೌದಾ
ಹಾ ನೀವೆ ನೀವೆಷ್ಟಿದ್ದೀರಾ ಹೈಟ್?
ನಾವ್ ನಿಮ್ಮಷ್ಟೆಲ್ಲ ಇಲ್ಲ ನಾವು ಸಿಕ್ಸ್ ಪಾಯಿಂಟ್ ಫೈವ್ ಇದಿವಿ.
ನೀವ್ ನಮ್ಗಿಂತ ಹೈಟ್ ಇದೀರಾ ನೀವು ನನ್ ಸಿಕ್ಸ್ ನೀವು ಸಿಕ್ಸ್ ಪಾಯಿಂಟ್ ಫೈ.
ಕೆರೆಲಾಗ್ ನಿತ್ರೆ ಸಾಕು ನಾವೇ ಅರ್ಧ ಕಾಣ್ತೀವಿ.
ಹಾ ಹಾ ಮತ್ತೆ ಏನ್ ಸಮಾಚಾರ ಹೇಗಿದೆ ಅಲ್ ಜೀವ್ನ.
ಈ ಜಿವ್ನ ಹರದ್ ಹನ್ನೆರಡ್ ಆಗೈತ್
ಮತ್ತೆ ಹೇಳ್ ಏನಾದ್ರು ಹೇಳಿ ಹೊಲ್ಗೆ ಹಾಕ್ಬೋದ್ ಅಲ್ವಾ ಹರ್ಧಿದೆ ಅಂದ್ರೆ.
ಅದ ಹಾಕೊಳಕ್ ಬರ್ ಆತ ಇದ್ರೆ ಹಾಕೊಳ್ತಾ ಇದ್ವಿ ಹಾಕೊಳಕ್ ಬರ್ದೆ ಇರೋ ಜಾಗದಲ್ಲೆಲ್ಲ ಆಗ್ಬಿಟ್ಟೈತೆ.
ನೀವು ಮದ್ಲೇ ಫುಲ್ ರಿಚ್ ಅಲ್ವ. ಹೋಬೋದಾಗಿತ್ತಲ್ಲ ಶ್ರೀಮಂತ್ರ್ ಮೊದಲೇ ನೀವ್ ಸಪ್ ತಗೋಬೋದಾಗಿತ್ತಲ ಹರ್ದೋಗಿದ್ರೆ.
ರಿಚ್ ಇದ್ರೆ ಜೀವನ ನೆಮ್ದಗಿರ್ಬೇಕಲ್ಲ ದುಡ್ಡು ತಗೊಂಡ ಏನ್ ಮಾಡ್ತೀರ ನೆಮ್ಮದಿ ಇರೋ ಜೀವನ ಬೇಕು
ಅದಕ್ಕೆ ನಮ ತ ನಿಮ್ದೇಾಗಿ ಇರ್ಬೇಕು
ಹ್ಮ್ ಹೌದೌದು
ಹ್ಮ್ ಮತ್ತೆ ಎಲ್ಲಾದ್ರೂ ಹೋಗ್ಬೇಕಂತಿದ್ದರಾ ಪ್ರವಾಸಕ್ಕೆ
ಹ್ಮ್ ಹೋಗ್ಬೇಕು ಗೋಕರ್ಣ ಮುರುಡೇಶ್ವರ್ ಎಲ್ಲಾದ್ರೂ
ಹಓ ಇವಾಗಾದ್ರೂ ಹೋಗಿದ್ದೀರಾ ಅಲ್ಲಿಗೆ
ನಾನೂ ನಮ್ಮಮ್ಮ ಹೊಟ್ಟೇಲ್ಲಿದ್ದೆವ ಹಗಿದ್ದೆ
ಹಓ ಹೊಟ್ಟೆಲ್ ಇದ್ದಾಗ ನೋಡ್ಕೊ ಬಂದ್ರ ಎಲ್ಲಾ
ಹಾ ನೀವು ರಾಮಾಯಣ ಸ್ಟೋರಿ ಕೇಳಲ್ವಾ ಅದ್ರಲ್ಲಿ ಒಟ್ಟೆವಳಗೆ ಅವನೆಲ್ಲ ಕೆಸ್ಕೊಂಡಿರ್ತೇ ನಾ ಹಂಗೆಟ್ಟ ಎಲ್ಲಿ ಇವಾಗೆ ನೋಡ್ಬಿಟ್
ಅದು ರಾಮಾಯಣ ಅಲ್ಲ ಮಹಾಭಾರತ ಅನ್ಕೊಂತೀನಿ.
ಹೌದಾ
ಅದು ನಿಮ್ಗೆ ಗೊತ್ತಿಲ್ಲ.
ಮತ್ತೆ ನೀವೆಲ್ಲ ಗಿದ್ರಿ ಪ್ರವಾಸಕ್ಕೆ.
ನಾನು ಪ್ರವಾಸಕ್ಕೆ ಈ ಅಮೇರಿಕ ಹೋಗಿ ಬಂದೆ ಲಾಸ್ಟ್ ಮತ್ ಹೋದ್ ತಿಂಗಳು.
ಓಹ ಪಾಸ್ಪೋರ್ಟ್ ಎಲ್ಲ ಇಐತಾನೆ ಮತ್
ಹಾ ಎಲ್ಲಾ ಇದೆ ನಮ್ಮತ್ರ್ರೆ. ಪಾಸ್ಪೋರ್ಟ್ ವೀಸಾ ಎಲ್ಲ ಇದೆ ನಿಮ್ಮಂತಸ ಚ್ಚ ಆಾಗಿಲ್ಲ ಅಂದ್ರ ಕೂಡ ಮತ್ ನಮ್ಮ ಜೀವನದಲ್ಲಿ ನೆಮ್ಮದಿ ಇದೆ. ನಿಮ್ ಜ ನಿಮಗೂ ನೆಮ್ದಿ ಇಲ್ಲ ಬಟ್ ನಮ್ ಚಂತ ನೆಮ್ಮದಿ ಇಿದೆ
ಹ್ಮ್ ಸರಿ ಸರಿ ನೆಮದಿ ಆಗಿರಿ ನೆಮದಿ ಆಗಿರಿ
ಹಾ ಅಮೆರಿಕಾಗ ಹೋಗಿದ್ ವಿ ಅಲ್ಲಿ ಎಲ್ಲಾ ಕಡೆ ಜಾಗ ಸುತ್ತಾಡುದವಿ
ಅಮೇರಿಕದಲ್ಲಿ ಏನಿದೆ ಹೇಳಿ ಸ್ವಲ್ಪ ಅಮೇರಿಕದಲ್ಲಿ ರೊಟ್ಟಿ ಸಿಗುತ್ತೆ. ಪರಟಿ ಸಿಗಲ್ಲ ಅಲ್ಲಿ.
ಸಿಗೆ ಯಾಕ್ ಸಿಗ ನಾನ್ ಹೋಗ್ ಬಂದಿದ್ದೀನ ನನಗ್ ಗೊತ್ತು ನಿಮ್ಗ್ ಗೊತ್ತಾ
ನಾ ಹೋಗಿದ್ವಿ ಅದಕ್ಕೆ ಕೇಳಿದ್ ನಿಮ್ಗೆ
ಬೇಜ್ ಆಕ ಹೋಗಿರ್ತರ ನಮ್ಗ್ ಸಿಕ್ಕಿತ್ತು
ಯಾವ ಯಾವ ಜಾಗ ಹೋಗಿದ್ರಿ ಅಮೆರಿಕದಲ್ಲಿ ಅಮೆರಿಕ. ಯಾಕಂದ್ರೆ ಅಮೆರಿಕ ಒಂದ ಇರಲ್ಲಲ್ ಅಲ್ಲಿ ಬೇರೆ ಬೇರೆ ಜಾಗ ಇರುತ್ತೆ ಅಲ್ಲಿ ಹೋಗಿರೋ ಒಂದ ಜಾಗ ಹೇಳಿ ನೋಡೋಣ
ಎಲ್ಲಾ ಜಾಗಕ್ಕೆ ಹೋಗಿದ್ವಿ ಎಲ್ಲಾ ರೋಡ್ಗೂ ಸುತ್ತಾಡಿದೀವಿ ಎಲ್ಲಾ ಜಾಗಕ್ಕ ಹೋಗ್ ಬಂದಿದೀವಿ ನಾವು ಸ್ಟಾಚು ಆಫ್ ಲಿಬರ್ಟಿ ಕೂಡ ನೋ. ಕೊ ಬಂದಿದ್ದೀವಿ.
ಅದು ಬೇರೆ ಐತ ಅಲ್ಲಿ.
ಅಮೆರಿಕದಲ್ ಇರೋದೇ ಅದಲ್ವಾ.
ಹಾ ಮಾಲ್ಡಿವ್ಸ್ ಹೋಗಿದ್ವಿ ಮಾಲ್ಡಿವ್ಸ್. ಹಾ ಮದ್ವೆ ಆಗಿತ್ತು ಮ ಮತ್ತೆ ಮಾಲ್ಡೀವ್ಸ್ ಹೊಬಂದ್ ಮೇಲೆ ಮತ್ತೆ ಡೈವರ್ಸ್ ಆಗ್ಬಿಡ್ತು.
ಓ ಡೈವೋರ್ಸಾ ಡಿವೋರ್ಸಾ?
ಡೈವರ್ಸ್
ಓ ಹಂಗಾದ್ರೆ ನೀವು ಇವಾಗ ಮದ್ವೆ ಆಗಿ ಡಿವೋರ್ಸ್ ಮಾಡ್ಕೊಂಡಿದ್ದೀರ.
ಹೌದು
ಚೈಲ್ಡ್ ಮ್ಯಾರೇಜ್ ಮಾಡ್ಕೊಂಡಿದ್ದೀರಾ ನೀವ್ ಹಂಗದ್ರೆ
ಹೇಳೇನಿಲ್ಲ ಸುಮ್ಮ್ನೆ ಮಾಡ್ಕೊಂಡಿದ್ದು ಮದ್ವೆ ಮನೇಲಿ ಓದಿಸ್ತಾರೆ ಅಂದ್ರು ಅದಕ್ಕೆ ಮದ್ವೆ ಮಾಡ್ಕೊಂಡ್ವಿ
ಮಕ್ಳು
ಮಕ್ಕಳ ಎಲ್ಲ ಎಲ್ಲ ನಾವು ಪ್ರೊಟೆಕ್ಷನ್ ಯೂಸ್ ಮಾಡ್ತೀವಿ
ಮತ್ತೆ ಏನ್ ಸಮಾಚಾರ ಏನ್ ಮಾಡ್
ಏನಿಲ್ಲ ನಮ್ಗೆ ಮದ್ವೆ ಗಿದ್ವೆ ಏನಾಗಿಲ ನಾ ಸುಮ್ನೆ ಹೋಗಿದ್ ದ್ವಿ ನಮ್ ನಮ್ ಫ್ರೆಂಡ್ ಒಬ್ರು ಬಾನು ಅಂತ ಇದ್ಲು ಅದಕೆ ಅವ್ಳ ಜೊತೆ ಹೋಗಿದ್ವಿ.
ಓಹೋ ಹಂಗ
ಹ್ಮ್ ಅವ್ಳು ಈ ಈ ಯೂಟ್ಯೂಬಲ್ ಎಲ್ಲಾ ವಿಡಿಯೋ ಮಾಡಾಕ್ತಾರೆ ನೋಡಿ ಹ್ಮ್
ಬ್ಲಾಗ್ಸ್
ಹಾ ಅದ ಕನ್ನಡದಲ್ಲಿ ಏನಂತರೆ
ವ್ಲಾಗ್ಸ್ ಅಂತರೆ
ಅಲ್ಲ ವೀಡಿಯೋ ಮಾಡೋದಂತರೆ ಇಲ್ಲ ಅವಳು ಅದ್ ನೋಡ್ ಬಿಟ್ ಬಾ ಹೋಗಿರೋದು ನೋಡಿ ನಾನು ಹೋಗ್ಬೇಕ್ ಹೋಗ್ಬೇಕಂತ ಹೋಗಿದ್ವಿ ಅಲ್ಲಿ ಕಾರಲ್ಲಿ ಬೋಟಿದೆ.
ಹ ಏನು
ಕಾರ್ ಕಾರ್ ತರ ಬೋಟ್ ಇದೆ ಅಲ್ಲಿ.
ಓ ಹೊ ಹೋ ಹೌದ್ ಹೌದು ನಾನು ಹೋಗ್ ಬಂದಿದೀನಿ ಮೊನ್ನೆ ಮೊನ್ನೆ
ಹೌದು ಮನ್ನಿ ನ್ಯೂಸ್ ಬಂದಿತ್ ಯ ದೊಡಿ ಯೋಗಿ ಬಿದ್ದೋಗ ಬಿಟ್ಟಿತಂತೆ
ಹ
ಮತ್ತೆ ನೀವ್ ಎಲ್ ಹೋಗಿದ್ರಿ
ಹೇಳಿದ್ನಲ ಅಮೆರಿಕಾಗ ಹೋಗಿದ್ ದ್ದೇ ಮೊನ್ನೆ ಪ್ಯಾರಿಸ್ಗೆ ಹೋಗ್ ಬಂದೆ
ಹಾ ಮತ್ತೆ
ನಾ ಅಮೇರಿಕ ಹೋಗಿ ಹೆಸರು ಕಾಲ್ ತಗೊಂಡ ಬಂದಿದ್ವಿ ನಿಮ್ ಹೆಸರು ಅದೇ ಅಂತ ಇವಾಗ ಗೊತ್ತಾಯ್ತು ನಮ್ಗೆ.
ಹ್ಮ್ ಹೌದ ನಾವು ಅಷ್ ಫೇಮಸ್ ಎಲ್ಲಾ ಕಡೆ ಇರ್ತೀವ್ ನಾವು.
ಮತ್ತೆ ನಿಮಸ ನಿಮ್ ಅಣ್ಣ ತಮ್ಮಂದೂರು ಯಾರಾದ್ರು ಇದರ
ಯಾರಿಲ್ಲ ಒಂಟಿ ಸಲಗ ನಾವ್ ಸಿಂಗಲ್ ಪೀಸ್.
ಹ ಮತ್ತೆ ಏನ್ ಮಾಡ್ತಿದ್ರಿ ರಾತ್ರಿ ಏನು ಊಟ
ರಾತ್ರಿ ಏನ್ ಕೊಡ್ತಾರೆ ತಿನ್ಬಿಟ್ಟು ಮಲ್ಕೋಬೇಕಷ್ಟೇ
ಹೌದು ನಿಮ್ಗೆ ಹಾಡ್ ಹೇಳಕ್ ಬರುತ್ತ
ಹಾಡ ಎಲ್ಲ ಎಲ್ಲ ಕಬ್ರಲ್ಲಲ್ಲ
ಪರವಾಗಿಲ್ಲ ಪರವಾಗಿಲ್ಲ ಹಾಡಿ ಕೇಳ್ಸ್ಕೊಂತೀನಿ ನಾನು ಏ ಹಾಡ್ರಿ ನಾವೇನ್ ಅನ್ಕೊಳಲ್ಲ. ಬಡ ಬಿಡ ನ್ಯೂಸ್ಪೇಟರಿ ಯಡ್ ವೇಟರಿ.
ಮತ್ತೆ ಏನು
ನೀ್ ಆಡದ್ ನೋಡ್ರೆ ನಮ್ಗೆ ಭಯ ಆಗ್ತದೆ ನೀವು ಮಾತಾಡೋ್ ನೋಡಿದ್ರೆ ನಿ್ ಫ್ರೆಂಡ್ಸ್ ಹೆಂಗಿದಾರೋ ಏನೋ
ಹಾ ಅಯ್ಯೋ ಅವರೆಲ್ಲಾ ನಂಗಗ ನ ವಿಚಿತ್ರವಾಗಿದ್ದಾರೆ ಬಿಟ್ಟ.
ಬಟ್ ನೀಏನೇನ್ ನೀವು ಹಾಡಿದ ನೋ ನ ಕಿವಿಯಲ್ಲಿ ದಕ್ತಾ ಬರ್ತಾದೆ.
ಅದ ಜಾನ್ಪದಾರಿೀ ನಿಮ್ಗೆಲ್ಲ ಗೊತ್ತಿರಲ್ಲ.
ಸರಿ ಹಾಗಿದ್ರೆ ನೆಕ್ಸ್ಟ್ ಟೈಮ್ ಹೋಗೋದು ಮಾಡ್ತೀನಿ ಬಿಡಿ
ಹ ಸರಿ